ಯ ಹೇಳ ಮತ್ತೆ ಹೌದು
ಗೊತ್ತ
ಆಯ್ತು ನನಿಂದ
ಹಾ ನನ್ದೂ ಆಯ್ತಪ್ಪಾ ಏನ್ ಮಾಡಕ್ಕೋತಿ
ಏನಿಲ್ಲ ಸುಮ್ ಕೂತಿದ್ದೆ ಚಾ ಕುಡಿಯಾಕ್ ಬಂದಿದ್ದೆ ಸುಮ್ ಕೂತಿದ್ದೆ.
ಹೌದಾ
ಹಾ ಭೀಮಾಶಂಕರ್ ಎಲ್ಲಿಗೆ ಹೋಗಿದ್ದೊ ಇವತ್ತ
ಗೊತ್ತಿಲ್ಲಪ್ಪ ಇಲ್ಲಿ ಹೋಗುದ್ ನಾನು.
ಬೆಳಿಗ್ಗೆ ಯಾರೊ ಪೋಟೋ ಹಾಕಿದರು ನಮ್ಮ್ ಫ್ರೆಂಡಿಗೆ.
ಹಾ ಇಲ್ಲಿ ದರ್ಶನ ಹಾ ಗುಡಿ ದರ್ಶನ ಆಯ್ತು ಹ್ಮ್
ಏನು ಸ್ಮಾರ್ಟ್ ಆಗಿ ಎಲ್ಲಿಗೆ ಹೋಗಿದ್ದೀಯಾ.
ಎಲ್ಲಿಗೆಲ್ಲ ಎಲ್ಲಿಗ್ಗೋಗನ ಅವಗ ಗೊತ್ತ.
ಹೌದಾ ಹ್ಮ್ ಹ್ಮ್ ಮತ್ತೆ.
ಊಟಾ
ಹ ಆಯ್ತು ಏನ್ ಬಿರಿಯಾನಿಗಿ ತಿನಿಸತಯಾ ಬರ್ಲ ಬಸ್ ಸ್ಟ್ಯಾಂಡ್ಗೆ.
ನಾನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ ಊರಲ್ಲಿ ಅದಿನಿ ಬರ್ತೀನಿ ಇನ್ನೊಂದ ಇನ್ನ ಒನ ಅವ್ರ ಆಗುತ್ತ ಬರ್ತೀನಿ.
ಹಾ ವೇಟ್ ಮಾಡೋಣ ತಗೋ ಒನ್ ಅವರ್ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಡತ್ತೀವಿ ಬಾ...
ಬಸ್ ಸ್ಟ್ಯಾಂಡ್ ಎಲ್ಲ ಕೂಡತಿ ಎಲ್ಲಿ ಜಾಗ ಎಲ್ಲ ನಿನ್ನಗ..
ಇಲ್ಲ ಇಲ್ಲ ಯಾಕಂದ್ರೆ ನನ್ ಗ್ರಲ್ಫ್ರೆಂಡ್ ಬಂದಿದ್ದಾಳೆ ಅದಕ್ಕೆ ಬೆಟ್ಟಿಯಾಗಿ ಹೋಗ್ಬೇಕು.
ಹೌದಾ
ಹಾ
ಆರಾಮ ಇದೆಯಲ್ಲ.
ಹಾ ಆರಾಮದಿ ನೀನ ಆರಾಮದಿಯಾ? ಓಹೋ ಎರಡನೇ ತಾರೀಕು ಅಟ್ಟೋಬರ್ ಎರಡನೇ ತಾರೀಕು ಗಾಂಧಿಮು ಜಯಂತಿ ಇದೆ ಎಲ್ಲಾರು ಬರ್ಬೇಕ ನೋಡಿ. ಮಾತಾಡ ಉಸ್ಸಸುಳ್ಳೇಮಗನೆ. ಒಂದ್ವಲ್ಪ ಮಾತಾಡ್ಬೋದು ಅಟ್ಟೆ ಹೇಳ ಅಲೋ
ಹಲೋ
ಹಾ ಹೇಳಿ ಆಕಾಶ ಅವರೆ.
ಹಾ ಎರಡೇಕರ್ ಮಂಜರ್ ಅರಡೆೇಕರ್ ಕರ್ ಕರ್ನಾಟಕದ ಗಾಂಜನ ಅರಡೆಕರ ಮಂಜಪ್ಪನ ಕರಿತಾರ ಗೊತ್ತಇದ್ದೇಲ್ಲ
ಹಾ ಏನ ಅಲೋ ಕೇಳ್ತಾ ಇದಿಯಾ ಭೀಮಾ ಶಂಕ ಹಲೋ ಹಾ ಹೇಳಿ ಭೀಮಾಶಂಕರ್
ಏನ್ ಹೇಳಬೇಕ
ಏನಾದ್ರರು ಹೇಳಿ ಅ ಏನಾದ್ರರು ಹೇಳಿ. ಹಾ ಆಯ್ತ
ಹ್ಮ ನಂದ ಆಯ್ತು
ನೀವು ಮೊನ್ನೆ ನಾಳೆ ಬರೋನ್ನಿ ಯಾಕಂದ್ರೆ ನಾಳೆ ನಮ್ಮಲ್ಲಿ ಆಯಾಭೂಜ ತರ್ಸ್ತಾ ಇದ್ವಿ.
ಹಾ ಏ ಬರಲ್ಲಪ್ಪ ಬೆಂಗ್ಳೂರು ಹೊಂಟೀನ.
ಹೌದಾ ಯಾಕೆ ಬೆಂಗ್ಳೂರ್ಗ್ ಹೋಗಿ ಏನ್ ಮಾಡ್ತಯ ಮೆಜೆಸ್ಟಿಕ್ ನಿಂದ್ರ್ತಿಯ ಹೋಗಿ ಮೆಜೆಸ್ಟಿಕಲಿ ಇಳಿತೀಯ ಮುಂದೆ ಯಕ್ಕಡರ ಹೋಗ್ಬೇಕಾ.
ಇಲ್ಲಾ ಇದ ಇರ್ಬೇಕ ತೆಲಂಕಾ
ಯಲಂಕಿಕ ಯಾಕ ಯಲಂಕಿಕ ಯಾಕೆ ಹೋಗತಿಯಾ
ಯಲಕಕ್ಕ ದುಡ್ಡು ಮಾಡಕ್ಕೆ ಕೆಲ್ಸ ಮಾಡಾಕೆ
ಏನ್ ಕೆಲ್ಸ ಆ ಕೆಲ್ಸನಾ ಈ ಕೆಲ್ಸನಾ? ನಿ ಮಾತಾಡಿದ್ರೆ ಅವನು ಹಂಗ್ ಮಾತಾಡತನ ಹಾ
ಹಾ
ಯಾವ್ದ ಕೆಲ್ಸ ಮಾಡ್ತೀರಾ ವರ್ಕ್ ಅಲ್ಲಿ ಬೆಂಗ್ಗಳೂರಲ್ಲಿ.
ಬೆಂಗಳೂರಲ್ಲಿ.... ರೈಲ್ವೆದಾಗ ಹಳಿ ಇರಲ್ಲ ಕೆಟ್ಟಿರಲ್ಲ
ಏನ ರೈಲ್ವೆ ಡಿಪ್ಟ್ಮೆಟದಾಗ ವರ್ಕ್ ಮಾಡ್ತರಾ..
ಹಾ
ಯಾವ ಯಾವ್ದ ಬಾತ್ರೂಮ್ ತೊಳೆಯೋದ.
ಬಾತ್ರೂಮ್ ತೊಳದೇ ಇದ್ದಂಗೆ ಒಂಥರ ಹ್ಮ್ ತಿಗಣೆ.
ಸ್ಯಾಲ್ರಿ ಎಷ್ಟ್ ಕೊಡ್ತಾರೆ.
ಸ್ಯಾಲರಿ ಒಂದ್ ಕೊಡ್ತಾರ ಒಂದ್ ಹಾದಿನೈದು ಸಾವಿರ ಕೊಡ್ತಾರೆ.
ಹಾದಿನೈದು ಸಾವಿರ ಇಲ್ಲಯಕ್ ಬರ್ತಿರಲ್ಲ ಹದಿನೈದು ಸಾವಿರ ಇಸಿಕೊಡ್ತಿದ್ದೆ ಸುಮ್ನೆ ಅಲ್ಲಯಕ್ ಹೋಗಿದೀರಾ ಬೆಂಗಳೂರಿಗೆ ನಮ್ಮೂರಲ್ಲೇ. ನಮ್ ಕಾಲೇಜ ಅಲ್ಲಿ ಪಿವೋನ್ ಕೆಲಸ ಇತ್ತು ಎಂಬತ್ ಕೊಡ್ತಾರೆ ಗೌರ್ಮೆಂಟ್ ಆದ್ರೆ. ಪ್ರೈವೇಟ್ಗೆ ಇರೋದೇ ಒಂದು ಹದಿಮೂರು ಸಾವಿರ ಹನ್ನೆರಡು. ಸಾವಿರ ಪ್ರೈವೇಟಗೆ ಬನ್ನಿ ಕಾಲೇಜ ಅಲ್ಲಿ ಅಸ್ತೀನಿ ಕೆಲ್ಸ.
ಅಲ್ಲ ನಂದ ಯಾವದಂತ ಮಾಡಿದೆ ನಂದು ಪ್ರೈವೇಟ್ ಆದ ಗೊತ್ತದಲ್ರಿ.
ಹ ಮತ್ ಪ್ರೈವೇಟ್ ಅದಕ್ಕೆ ಅಲ್ಲೇ ಅಷ್ಟು ದೂರ ಯಾಕೆ ಹೋಗಿದೀರಾ ಇಲ್ಲೇ ಬನ್ನಿ ಅಂದೆ.
ಹೇ ಬರಲ್ಲ.
ಹೌದಾ ಯಲಂಕ ಶಿಲಂಕ ನೋಡಿದಿಯಾ.
ಯಲಹಂಕ ನೋಡಿನ ಶ್ರೀಲಂಕಾ ನೋಡಿಲ್ಲ.
ಇಲ್ಲಿದೆ ಬಾಜು ಇದೆ ಯಲಹಂಕಾ ಶ್ರೀಲಂಕಾ.
ಹೌದಾ.
ಹಾ.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
ನಾನ ಅಮೆರಿಕಾ ಇರ್ತೀನಿ. ಹಾ ಹಾ ನೀನ್ ಬರ್ತೀಯಾ ಅಮೇರಿಕೆಗೆ.
ಹೇ ಅಮೇರಿಕೆಗೆ ಎಲ್ಲ ಬರಲ್ಲ.
ಮತ್ತೆ ಯಾಕೆ. ಲಂಡನ್ ಓ ನಿಮ್ಮ್ ಊರಹತ್ರ ಲಂಡನ್. ಕಾಡಸಿದ್ದಪುರ್ ಹತ್ರ ಲಂಡನ್ ಇದೆ ಅಲ್ಲ ಅಲ್ಲಿ.
ಹಾ ಅಲ್ಲೆ ಅಲ್ಲೆ.
ಹೌದಾ.
ಹಲ್ಲೋ.
ಹಾ.
ಹೇಳಬೇಕು ಅದಕ್ಕೆಲ್ಲಾ ಪಾಸ್ಪೋರ್ಟ್ ವಿಜಾ ಅವೆಲ್ಲಾ ತಗೋಬೇಕು. ಇವಾಗ ಹೋಗದಿಲ್ಲ ನಾ ಅ ಮ್ಯಾಚ್ ಮ್ಯಾಚ್ ಸ್ಟಾಟ್ ಆಗ್ತದ ನೋಡ ಅವಾಗ ಹೋಗ್ತನಿ.
ಹ ಇದು ಒಂದ ಸೆಕೆಂಡ್ ನಿಮ್ಮ ನಿಮ್ಮ್ ಊರ ಹತ್ರ ಒಂದು ಫ್ಲಾಟ್ ಇದೆ. ಅದು ಅಲ್ಲೊಂದು ಪೆಟ್ರೋಲ್ ಬಂಕ್ ಹಾಕ್ಬೇಕಂತ ಮಾಡಿದೀವಿ.
ಏನು
ಹಾ.
ಹಾಕು ನಾನ್ ಏನ್ ಮಾಡ್ಲಿ. ಅಲ್ವಾ ಹಾಕ್ ನಾನೇನ್ ಮಾಡ್ಲಿ ಅದಿಕ್ಕೆ.
ನೀವು ಹೆಲ್ಪ್ ಮಾಡ್ಬೇಕ್ ನಾವೇನ್ ಮಾಡ್ಲ್ ಅಂದ್ರ್.
ಹಾ ಪೆಟ್ರೋಲ್ ಬಂಕ್.
ಹಾ ಮಾಡ್ತಿವ್ರಿ ಸ್ವಲ್ಪ ನಿಮ್ ಸಹಕಾರ ಇರ್ಬೇಕು.
ಏ ಸಹಕಾರ ಫುಲ್ ಕೊಡ್ತೇನೀ ಬಾ.
ಹಾ ಹ ಯಾಕಂದ್ರೆ ಅಲ್ಲಿ ಇದಾರೆ ಆಕಾಶ್ ಸಿದ್ದಾಪುರ್ ಅಂತ ಕಾಡ್ ಸಿದ್ದಾಪುರ್ ಅಂತ ಊರ ಇದೆ. ಅಲ್ಲೆ ಇದ್ದಾರೆ ಆಕಾಶ್ ಅವರು.
ಹಾ ಇದ್ದಾರಾ ಹು ಹು ಹು.
ಹಾ.
ಹಾರಾರ್ ಗೊತ್ತಿಲ್ಲ ನನಗ್ ಅವ್ರ್
ಹಾ ಗೊತ್ತು ಮೊದ್ಲೆೇ ಮೊದ್ಲೌರು ತಲಿ ಬೋಳ್ಸಂದಿದ್ರು ಇವಾಗ ಕೋನ ಸಿಕ್ತಿದ್ದಿಲ್ಲ ಇವಾಗ್ ಕೋನ ಸಿಕ್ತಾರೆ
ಹೌದಾ ಇರ್ಲಿ ಇರ್ಲಿ ಬಿಡಪ್ಪ ಹ್ಮ್ ಅ ಹಡೇಕರ್ ಮಂದಪ್ಪ ಮಾಡಿದ್ದಿಲ್ಲ
ಹಾ ನೋಡಿದೀನಿ ಅವ್ರು ಆಕಾಶ್ ಅವ್ರ್ ಮಾವ ಅಲ್ಲ
ಹಾ
ಆದರ್ಶ್ ಅವ್ರ್ ಮಾವ ತಾನೇ
ಹ್ ಹಿಂಗೇನಪ್ಪ ನನಗೇನ್ ಗೊತ್ತು
ಯಾಕಂದ್ರೆ ಅವರು ಗಾಂಧಿಮತ್ತಿ ಅವರು ಅದ್ಕೆ ಕೇಳ್ದೆ ಯಾಕಂದ್ರ ಆಕಾಶ್ ಅವರು ರಿಲೇಷನ್ ಆಗ್ಬೇಕಲ ಆರ ಕಡೆ ಮಂಜಪ್ಪ ಯಾಕಂದ್ರೆ ಗಾಂಧಿ ಗಾಂಧಿ ಮುತ್ತೆ ಒಂದೇ ಅಲ್ಲ
ಹಾ ಹೌದಾ ನನ್ಗ್ ಗೊತ್ತಿಲ್ಲಪ್ಪ
ಹೌದೌದು ಯಾಕಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರ್ ಎಲ್ಲಾರೂ ಒಂದೇ
ಒ ಏ ನನ್ಗೇನ್ ಗೊತ್ ಅವ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ಹಡೆ ಕರ್ಮ ಅಂದ್ ಬರ್ತ್ತದಪ್ಪ ಅರ್ಡೆ ಕರ್ಮಚ ತಿರ್ಮ ಅತ ತಿರ್ಮ ಅನ ತಿರ್ಮಾನ ಅವ್ವ ಕರ್ನಾಟಕ ಆಡ್ಯಕರ್ ಮಂಜಪ್ಪ ನೋಡು ಕರ್ನಾಟಕದ ಗಂಜೆ ಅಂತವ ಬರೀ ಗಾಂಧಿ ತತ್ವ ಚಳವಳಿ ಇರ್ತ್ತತ ಅಂತಲ್ಲ ಅಲ್ಲಿ ಚಳವಳಿ ನಡ ಸಿನ್ಯ ಇಲ್ಲಿ ಚಳವಣ ಅದ್ದೇ ಆಡ ಕರ್ಮಂಸಪ್ ಮಾಡ್ತದ ಅಂತ ಅವಾಗ ಅಂದ್ರ ಅದಕ್ಕೂ ಯಾರ ರೊಕ್ಕ ಕೊಟರು ಒಂದು ಒಡಿವೆ ಗಿಡಿವೆ ಮಾರಿ ರತ್ನಮ್ಮ ಕೊಟ್ಟಿದ್ದಳ ಯಾರಿಗೆ ಅಡ ಅಡ್ಯಕರ್ ಮಂಜಪ್ಪ ಕೊಟ್ಟಳ
ಹಓ ಹೌದ ಹೌದು ಯಾಕಂದ್ರ ನಮ್ ಗೊತ್ತಿಲ್ಲ ಯಾಕಂದ್ರೆ ಗಾಂಧಿ ಮುತ್ತೇ ಗಾಂಧಿ ಮುತ್ತೇಗೆ ಗೊತ್ತಿರುತ್ತೆ
ಗಾಂಧಿ ಮುತ್ತೇ ಎಲ್ಲ ಗಾಂಧಿ ಮುತ್ತೆನ ಇನ್ನೊಬೋದು ತಮ್ಮ ಯಾರ್ ಗೊತ್ತಾನ ಅಡ್ಯಕಂದ ಅವ್ನ್ ಫೋಟ ಹಾಕ್ತಿಂತ ತಡೆ ಅಡ
ಹ ಯಾಕಂದ್ರೆ ನಮ್ಗೆನ್ ಗೊತ್ತಾ ಇಲ್ಲಪ್ಪಾ ಯಾಕಂದ್ರ ಅರ ಕಡೆ ಮಂಜ ಪ್ಪ ಅನ್ನ ಬಗ್ ನಾ್ ಏನು ತಿಳ್ಕೊಂಡಿಲ್ಲ ಯಾಕಂದ್ರೆ ಕುಟುಂಬದವರು ಕಡ
ಹನಪ್ಪಾ ನನಗನ ಗೊತ್ತಿಲ್ಲ ಹ ಹಲೋ
ಹಲೋ ಐ ಹಾ ಕೇಳಸ್ತ ಇದೆ ಹೇಳಿ ಭೀಮಾಶಂಕರ್
ಹ ಹೌದಾ
ಹಾ ಯಾಕಂದ್ರೆ ಅವ್ರ ಕುಟುಂಬದವ್ ಅವ್ರ ಬಗೆೇನ ಗೊತ್ತಿರುತ ನಮ್ಗೆಲ್ಲಾ ಗೊ
ನನ್ಗೇನ್ ಗೊತ್ತು ಮಾರಯ ಅ
ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ ನೀವೇನಾಗ್ಬೇಕು ಅವರಿಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿದ್ರೆ ಅವ್ರಿಗೆ ನೀವೇನ್ಬೇಕು
ನಿಮ್ ಬುಕ್ ಹೋದಲ್ವಾ ಹಓ ನೀನ್ ಸಾರಿ ಸಾರಿ ಬಸ್ ಸ್ಟ್ಯಾಂಡ್ ಪೂನ್ ಕೆಲಸ ಮಾಡ್ತಲ್ಲಾ ಸಾರಿ ಸವಾರಿ ಸಾರಿ
ನೀವ ಮಾಡ್ತಾದೀರಾ ಏ ನೇಟಗ ಮಾತಾಡರಲ್ಲ ಚಕ ಬ ದ ಬರ ಬ ಲಾ ಬ ಹಲೋ ಭೀಮಾಶಂಖರ್ ಕೆೇಳ್ತಾ ಇದಯಾ ಭೀಮಾಶಂಖರ್ ಓ ಆಕಾಶ್ ಎನ್ ಎಸ್ ಬೈಕ್ ಇದೆಯಲ್ಲ ಅವ ಎಲ್ಲಿದ್ದಾನೆ
ಹೋರಿಗ ಹೋಗ್ಯಾನ.
ಹ ಊರಿಗ ಹೋಗಿದ್ದಾರೆ.
ಹಾ
ಹಾ ಹಾ ಯಾಕಂದ್ರೆ ಇವತ್ತು ಅವ್ನ್ ಬರ್ತಡೆ ಇದೆ ಆಕಾಶ್ ಅವ್ರದ ಬರ್ತಡೆ.
ಹಾ ಬರ್ತದ ನಾನೇಏನ್ ಮಾಡ ಅವಗ ಹೇಳ ನೀ.
ಹಾ ಹೌದು ನಾ ಏನ್ ಮಾಡಲಾ. ಹೇಳುದು ಯಾಕಕಂದ್ರೆ ಅವ್ನ ಬರ್ತ್ಡೇ. ಇದೆ ಇವತ್ತು ಪೆಷಲ್ ಆಗಿ ಟೆಂಪಲ್ ಗೆಂಪಲ್ಗೆ ಹೋಗ್ತಾ ಹೋಗಿ ಬಂದಿದ್ದಾನೆ.
ಹು.
ಅ ಅರ್ಚನೆ ಗಿರ್ಚನೆ ಮಾಡ್ಸ್ಕೊತಿರ್ಬೋದು ಅದಕ್ಕೆ.
ಹು.
ಹಾ
ಹೇಳಪ್ಪಿ ಮತ್ತೆ ನೀನೇ ಹೇಳಬೇಕು.
ಏನಾದ್ರು ಹೇಳಿ ಮತ್ತೆ ಬರ್ತಾರ ಹಾಸ್ಟಾಲಕ್ಕೆ ಯಾವಾಗ ಬರ್ತಾರ ಹಾಸ್ಟಿಲ್ ಕ್ಕೆ.
ಹಾಸ್ಟಾಲ್ಕ್ ಬರಲ್ಲಾ ಹೌದಾ ಹು.
ಹಾಸ್ಟೆಲ್ಕ ಬಂದ್ರೆ ಮುತ್ಯಾ ಹಿಡೀತಾನೆ ನೋಡಿ ನಿಮಿಗೆ. ಹಾ ಹಾ ಮುುತ್ಯಾ ಅವರ ಮುತ್.
ನಿ ಹಂಗ ಹೋಗ್ತಿಯಾ ಮುತ್ಯಾ ಇದಾಯೇನು ಹಂಗ ಹೋದ್ರ ಹಿಡೀತಾರ. ಹೌದಾ ಇಡ್ಲಿ ಇಡ್ಲಿ ಬಿಡು. ಪ್ಪ ನಾವೆ.
ಇವನಾ ಹಾ.
ಮತ್ತೆ ಹೇಳಬೇಕ ಬರ್ತಿನ ಮಂಜು ಈಗ ಬಿರ್ಯಾನ್ ತಿನ್ನಾಕ ಹೋಗೋಣ.
ಇ ಯಾರ ಮಂಜು ಅವರು.
ಆ.
ಯಾರು ಮಂಜು ನಾನ್ ಆಕಾಶಿದ್ದೀನಿ.
ಹಾ ಆಕಾಶ ಅದೇ ಮಂಜು ಇದೇನಲ್ಲಾ ನಿ ನಿನ ಬೆಲ ಮಂಜೂ ಇಲ್ಲಾನ.
ಮಂಜು ಇಲ್ಲಾ ಭೀಮಾಶಂಕರಿ ಅವ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನೀವೇ ಭೀಮಾಶಂಕರು ನನ್ನ ಹತ್ರಾ ಆಕಾಶಿದ್ದಾನೆ.
ಕಾಮಿಡಿ ಕಾಮಿಡಿ ಮಾಡವಲ್ಲಾ.
ಹಾ ಆಕಾಶ್.
ಹೌದ ಮತ್ತೇನ್ರೀ ಸಮಾಚಾರಾ. ಸರಿ ಸುತಿಗಿತ್ತೇನು ಎ ಇಲ್ಲಾ ರಿ ಹಾ. ಹೋತಿ ಕೂತಿದೇವಿ ತಮ್ಮ ಮಳೆ ಬೆಳೆ ಎಲ್ಲ ಚೆನ್ನಾಗೈತೆ. ಬರಗಾಲ ಬಿದ್ದದು, ಅಲ್. ಬರಗಾಲಾ ಬರಗಾಲ ಬಿದ್ದದೋ.
ಹಾ ಮತ್ತೆ ಏನ್ ಸಮಾಚಾರಾ ಹಲೋ ಹೇಳಿ. ನೀನೆ ಹೇಳಬೇಕು ಏನಹೇಳಬೇಕು.
ಹ ಹಾ ಹೇಳಿ ಮತ್ತೆ ಸಮಾಚಾರಾ ಹೇಳಿ. ಏನಿಲ್ಲ ಸಬ್ ಒಂದ್ ಕಾಲ್ ಬರ್ತಿದೆ ಆಮೇಲೆ ಮಾಡ್ತನಿ ತೋರಿ ಸರಿನಾ ಸರಿ ಓಕೆ ಬಾಯ್ ಬಾಯ್.